ಹಲೋ ಕೆಲಸುಸ್ತಿತ ಬೇಸ್. ಹ್ಮ ಎಲ್ಲಿ ಎಂತಪ್ಪರಿ ಬಡ ಬಡವತದ.
ಬೆಂಗ್ಳೂರ್ ರೋಡ್ಗ ಹಯದ್್ಯಾ ವಿ ಐ ಪಿ ನಾಗ ಬ್ಯಾಾಗ ತನ್್ರಿ.
ಹ್ಮ-.
ಹ ಅದಕ್ಕೆ ಬೆಂಗ್ಳೂರು ರೋಡ್ನಿಗೆ ಇದ್ದೀನಿ.
ಒಳ್ಳೆಲ್ಲ . ತೀಯ.
ಯ್ ಇಲ್ಲ ಪೇಷಂಟ್ಸ್ ಎಲ್ಲಿ ಹೋಗಂದ್ ಬರಿ ಜಲ್ದಿ ಆಸ್ಪತ್ರೆ.
ಟ್ಯಾಂಡ್ ಹೋಗ್ಬಡ ಮ.
ಎಷ್ಟ ಎಂತ.
ಕೇಳಮ್ಮ ಅಲಿ ಆ ಕಡೆ ಸ ಇ್ ಬಂಡ ಆ ಕಡೆ ಸಾಯ ಇದೆ ಬೆಳ್ಳುಳ್ಳ ಒಳಗೆ ಎಷ್ಟ ಬ.
ಕೇಳ್ಪ ಅಷ್ಟೆ ಎಷ್ಟಂತ.
ನಿಮ್ದಾನ. ಏನು ಅಪ್ಪ ಅಷ್ಟ್ ರೇಟ್. ಹ್ಮ-
ಮತ್ತ ನ ನಿಮ್ಮ ಮನೆ ಹತ್ರ ಬಂದಾಗ ಮೇಲಕ್ಕ. ನೂರ್ ಅರವತ್ತು ಕೊಡ್ತಾರ ನೋಡಿ ಕಮ್ಮಿ ಅಂದ್ರೆ.
ನ್ ಕೊಡ್ಬೋದು.
ನೂರ ಐವತ್ತು ಕೊಡ.
ಅಲ್ಲಿ ಕುಂತಾರಲ್ಲ ಅವರ.
ಅಯ್ ಇರಿ ಬಾ ಡಬ ಬೆಂಡೆ ಬರ್ತಾವ ನೀನ್ಂತ.
ಇ ಅದಕ್ಕೆಂಡಿಫ್ರಂತ.
ಅಯ್ಯಮ್ಮ ಅಯ್ಯಮ್ಮ ಎಂಬಮ್ಮ ಕಾಳಿ.
ಹಾ-
ಹಾ-
ನೂರ ಐವತ್ತ ನೂರ ಅರವತ್ತ ಅಂತನ.
ನಾ ನೆಂತೇಳ ಹೇಳಿ ನಿ ನಾರದ ಹೇಳಿ .
ಹ್ಮ್ತ- ಇಲ್ಲಮ್ಮ ಯಾರಂದರು .
ಏ ಹೋಯ್ ಬರ್ತನ ತಡಿ ಜಲ್ದಿ ಅ.
ಹಓ್ತ ಅಂತ ಹಂಗೆ ಬಂದೇಿ ಆಾಸ್ತ ಇವಾಗ ಹದ .
ಆಪ.
ಜಲ್ದ್ ಬಾ ಏನ್
ತಗಂತಾಯಿದಿನಿ ಆರತಿ ಹಂತಾವ ಇನ್ ಹೋಗ್ತಿರಂಗೆ ಮತ್ತೇನ್ ಮಾಡುದು
ಹೋಗ್ತೀರ್ತನಾ ಆರ್ಸ್ಡೆಂಡ ಬಾ
ಹ್ಮ್ ಮ್ಯಾರೇಜನ್ ಕೊಟ್ ಬಿಡ ಇಲ್ಲಂದ್ರ ನಿನಗ ಅರ್ಜೆಂಟ್ ಆದ್ರ
ಆಯ್ ಹಂಗೆನಿಲ್ಲ ಬಿಡು ಮಾತಾಡ್ಕೆಂತ ಓತ್ನಿ
ಹ್ಮೂ.
ಇವತ್ತೇನ್ ಸ್ಪೆಷಲ್ಲಾ ಅಡಿಗಿ
ಸ್ಪೇಷಲ್ ಚಿಕನ್ ಮಾಡ್ಬೇಕ್.
ಚಿಕನ್ ತರಸ್ಸಿರ್ಯಾ ಎಷ್ಟಿದೆ ಎಷ್ಟ್ ಹಾಕ್ತಿರಿ ಅರ್ಧ ಕೆಜಿ ಕಾಲ್ ಅಲ್ಲ ಅಲ್ಲಾ ತರಸ್ತೀನಿ ಅಂತ ಹೇಳಿದ್ದೆಲ್ಲಾ ಕಬಾಬು ಹ್ಮ ತರ್ಸಿದ್ಯಾ.
ಕಬಾಬಾ
ಹ್ಮ. ತರ್ಸಿದೆ ಇಲ್ಲಾ ಅಲ್ಲಕ್ಕಾ ನಿಮ್ಮಕ್ಗ್ ಹೇಳಿ ಹುಡುಗರು ಕುಟ ಹೇಳ್ಸಿ ಕರ್ಸತ್ನ್ ಅಂದಿದ್ದೆಲ್ಲಾ
ಹ್ಮ್ ತಾಮನ್ ಕೊಟ್ರು ತಾಮನ್ ಕೊಟ್ಟಾ
ಹಾ ಎಷ್ಟ ಗ್ರಾಮ್
ಏ ಕಾಲ್ ಕೆ ಜಿ.
ಕಾಲ್ ಕೆ ಜಿ ಆಆ
ಕಾಲ್ ಕೆ ಜಿ ಸಂನಗ್ ಇದ್ವು ಎಲ್ಲರಿಗೂ ಅದ್ವೂ ಹ್ಮ್ ನಾವೇ ಅಲ್ಲಾ ಅವನ್ ಸಣ್ಣನ್ ತಿಂಬಂಗಿಲ್ಲಾ
ಹೌದನ ಯಾಕ ಹ್ಮ
ತಿನ್ನಲ್ಲ್ ನೋಡ ನಾ ಮೂವರು ತಿಂದ್ವಿ ನೋಡ ಚೆನ್ನಾಗಿ ಐತಿ ಅವನ್ ವಿಶ್ವಾಸ ಒಂದ ಎರಡೇ ಎರಡ ತಿಂದಾ.
ಈತ ಸಣ್ಣನ್ ತಿಂಬಕಿಲ್ಲ ಎದುಕಕಾ
ಹಂಗೆ ಅವನ್ ಸ್ವಲ್ಪ ಇದ ಅವನ್ ವಲ್ಲೆ ನಾನ್ ವೆಜ್ ತಿಂಬಕಿಲ್ಲ ಅವನ್
ಹಾ ಹಾ ಹೌದ್ ಬಿಡಮ್ಮ್ ನೀವು ಜಗ್ಗಿ ತಿಂತಿತಿರಿ ಮಾಡಂದ್ ಬಿಡ ನಮಗೆ
ಸಣ್ಣನಂದೆ ತಿನ್ಂಬಕ್ಕಲ್ಲ ದೊಡ್ಡವನೆ ಎಲ್ಲ ತಿಂತಾನ
ಹ್ಮ ತಿನ್ಸು ಏನ್ ನಾನ್ ವೆಜ್ ತಿನ್ಬಾರ್ದ ಅಂತೆ ವೀಕ್ಲಿ ಒನ್ ಟೈಮ್ ಫಿಫ್ಟೀನ್ ಡೇಸ್ ಒಂದ್ಸಾರಿ ತಿನ್ಬೇಕು ಅಷ್ಟೆ.
ಹ್ಮೂ ಮಾಡಿಲ್ಲ ಅವ ಸಂಡೆ ಮಾಡಿದ್ವಾ ಅವತ್ತು ಕಬಾಬ್ ತಂದಿದ್ನಾ
ಹಾ ಹಾ ಹೌದ
ಮನ್ನೇ ನಮ್ಮ ಅತ್ತ್ಯಾರ್ ಮನೆಯಾಗ ಅಲ್ಲಿ ಹೋಗಿದ್ವಿ ಫಂಕ್ಷನ್ ಗೆ
ಹೌದಾ ಹೌದಕ್ಕಾ ಅವತ್ತು ಎಷ್ಟ ಗಂಟೆಗೆ ಬಂದ್ರಿ ಹೋಗಿ ಫಂಕ್ಷನ್ಗೆ ಹೋಗಿ.
ಐಯ್ ರಾತ್ರಿ ಎಂಟಾಯ್ತಿ ಮನೆಗ್ ಬಂದಾಗ
ಎಂಟ ಗಂಟೆ ಆಯ್ತಾ
ಹ್ಮ್ಹೂ. ಅಲ್ಲೇ ಇದ್ದೀವಿ ನಮ್ಮತ್ತ್ಯಾರ ಎಲ್ಲಾರೂ ಅವತ್ತಿಂದ ಅವತ್ ಎಲ್ಲಾರ ಹೋಗ್ಬಿಟ್ರ ನೋಡ.
ನೋಡ.
ಯಾರ ಇರ್ಲಿಲ್ಲ ಆಯಮ್ಮ ಗಂಡಂದ ಮಾಡಿವ ಮಾಡೆತಲ್ಲಾ ಆಕಿನೂ ಇರ್ಲಿಲ್ಲ ತವ್ರ ಮನೆಗ್ ಹೋಗ್ಬಿಟ್ಲು
ಹ್ಮ್ ನೋಡೆ
ಹ್ಮ್, ಮಗಳನ್ ಕರ್ಕೊಂಡ್ ಹೋಗ್ಬಿಟ್ಲ ಅಕ್ಕಿ ಟೈಫೈಡ್ ಜರ ಬಂದ ಬಿಟ್ಟವ್ ತೆಳ್ಳಗ್ಯಾಗಿಬಿಟ್ಟಳ ವೀಕ್ನೆಸ್ ಆಯ್ಬಿಟ್ಟ.
ಹಾ ಹ
ಆಕಿನು ನಿಂದಿರ್ಲಿಲ್ಲಮ್ಮ ಹೋಗಬಿಟ್ಲು. ಹ್ಮ್, ಎಲ್ಲಾರ ನಮ್ಮ ಮಾಮ ನಮ್ಮ ಅತ್ತೆರನು- ಕುರಿಗೋದಾಗಿರ್ತಾರ ಅವ್ರು ಜಾಸ್ತಿ
ಹೌದಳೋ
ಕುರ್ಗೋಡಿಗೆ ಹೋಗ್ಬಿಟ್ರು ಅವ್ರ್ ಎಲ್ಲಾರ.
ಹ್ಮ್,
ಹ್ಮ್, ಹ್ಮ್ ಎಲ್ಲರ್ಗಿ ಹೋಳಿಗೆ ಊಟ ಮಾಡ್ಸಿದ್ರ ಕ್ಯಾಟ್ರೀನ್ನಾಗ ತರ್ಸಿದ್ರು.
ಹೌದು ಕ್ಯಾಟ್ರಿನ್ ತರ್ಸಿತಾರ. -
ತರ್ಸಿದ್ರು ಮೇಲೆ ಪುರಿ ಮಾಡಿದ್ರು. -
ಹ್ಮ್, ಮತ್ತ ಕನ್ಸ ಬಂದ ಎಷ್ಟ ಇಂಟಿಗೆ ಹಾಕ್ಯದೆ.
ಏಯ್ ಏಳು ಮುಕ್ಕಾಲಾಗಿತ್ತು.
ಅಂದ್ರ ಲೇಟಾಗಿ ಹಾಕಿ
ಲೇಟಾಗಿ ಹಾಕಿನೀ ಹೊಗಲ್ಬೀಡು ಅಂತಂದತ್ತ ಏನ್ ಮಾಡ್ಲಿ ಅವ್ರೆಲ್ಲರು ಹೆಸಂದಿನಾ ಹೋಗಿನ ಎಲ್ಲಾರ ಬಂದಿದ್ರಲ್ಲ ಇನ್ನು ನೋಡಿ ಮತ್ತ ತಡ್ಸಿ ಅವ್ರ ಕಳಸಿ ಅವ ಎಲ್ಲರೂ ಸಂಡೂರ್ಗ ಹೋಗರು ಕುರ್ರ್ಗಾಡಿಗೆ ಹೋಗಾರ ಬೇರೆ ಬೇರೆ ಊರ್ ಹೋಗಾರ ಎಲ್ಲಾರ ಹೋದ್ರಾ
ಹ್ಮ್,
ಅವ್ರು ಹೋದ್ಮೇಲೆ ನೂರ ಐವತ್ ರೂಪಾಯಿಗಿ ಕೊಡು ಕೊಡ ಕೊಡೋ ಹ
ಎನ್ನತಂದಿಲ್ಲೆಣಕ
ಅರ್ಸಾಕೆಣಕ ನಿಂತಿದ್ದೆ ಅರ್ಧ ಕೆಜಿ ಸಾಕು ಇನ್ನೇನ್ ಮಾಡ್ಲಿ
ಹಾ, ನಿಮ್ಮ್ ಮನೆ ಹತ್ರ ಬರ್ತಾವಲ್ಲ ಅವಾಗ ತಗ
ಹಾಂಬ ಆತ್ ಇನ್ನೂರು ರೂಪಾಯಿ ಆಕಿನ್ ಪಾಪ ಇಲ್ಲಂತಿಲ್ಲಾ.
ಅಯ್ಯಯ್ಯಇನ್ನು ಇನ್ನೂರು ರೂಪಾಯ ಏನಮ್ಮ ಒ ಕೆಜಿ ಬರದು ಅರ್ಧ ಕೆಜಿ ತಗೊಂಡಿನಿ ನಿಮ್ ಮನೆ ಹತ್ರ
ಹಾಕ್ ಒಂದೆರಡು ಹ್ಮ್,
ನಿಮ ಮಾಕ್ತಂಡೆ ಮನಗೆ ಅವಾವತ್ತ ಬಾಕನು
ಹ್ಮ್, ತಂದಿದ್ದೀವಿ.
ಹ್ಮ್,
ನಾವು ಮಧ್ಯಾಹ್ನ ಹೋಳಿಗೆ ಊಟ ಮಾಡಿದ್ದಿವ್ಯಾ
ಹಾ, ಹೌದು
ಹೋಳ್ಗೆ ಊಟ ಮಾಡಿದದಕ.
ಹ್ಮ್,
ಬಾಕ್ಸ್ ರಾತ್ರಿಗಿ
ಹ್ಮ್, ಹ್ಮ್
ಹೋಳಿಗೆ, ಅನ್ನ, ಸಾರು ಚಿತ್ರಾನ್ನ ಮತ್ತೆ ಪುರಿ ತಗಬಂದಿದ್ದ, ತಗಬಂದಿದ್ದೆ.
ಹೌದಾ! ನಿಮ್ಮಮ್ಮನವರು ಬಂದಿದ್ರಾ?
ಯಾರು.
ನಿಮ್ಮಮ್ಮನವರು ನಿಮ್ಮ ತಮ್ಮನವರು.
ಇಲ್ಲ ಇಲ್ಲ ಅವ್ರ ಯಾರು ಬರಕಲ್ ಬರಕಲ್ಲ ಅವರು. ಹ ಬರಕಲ್ಲ ಅವ್ರರು ಸುಮ್ನೆ ನಾವ್ ಯಾರಿಗ್ ಹೇಳಕ್ ಹೇಳದಿಲ್ಲ ಅವ್ರಗ ಬರದಿಲ್ಲ.
ನಿಮ್ ತವರು ಮನೇ ಯಾರ ಇಲ್ಲ ಹಂಗಾದ್ರೆ.
ಹ ಹ-
ಹ್ಮ್- ನೀವ ಒಂದೇ.
ಇಪ್ಪತ್ತತ್ತು .
ಇಲ್ಲೇ ಅಲ್ಲ ಇಲ್ಲೇ ಅಲ್ಲ ಬಂದಿರ್ತಾರೆ ನಮ ಕಣ್ಣ ನಾನು.
ಹ್ಮ್ ಅಲ್ಲ ವರ್ಷಾಲ ಮಾಡ್ತಾರಲ್ಲಾ ಇದಕ್ಕು.
ಹ್ಮ್ ಬಂದ್ರೆ ಬರಕಾಯ ಬರಂಗಿಲ್ಲಲ್ಲ ಬಟ್ಟಿಗಳು ಏನನ್ ತರ್ಬೇಕು.
ಮುಂಚೆ್ಣೆ ಅಷ್ಟು ನೂರ. ಕಾಲ್ ಕೆಜಿ ಬೇಕಸ.
ಹಲೋ . ಅ ಹ ಹೇಳಾಕ್ಕ.
ಹುಂಚೆ ಹಣ್ಣು ಕಾಲ್ ಕೆಜಿ ನಲ್ವತ್ತೈದಂಟ.
ಅಮ್ಮ ನೂರು ರೂಪಾಯಿ ಕೆಜ ಕೊಡ್ತಾರ ಬಿಡಮ್ಮ. ಅವಾಗ ಹೇಳಿದ್ರೆ ಲಕ್ಷ್ಮೀ ನಿನ್ ಗಂಡಿಂಗ ಓದ್ ನೋಡು. ಹ್ಮ್-
ನಲವತ್ತೈದು ಕಾಾಲಕ ಗ ಅಂತವ.
ಹ್್ ನಲ್ವತ್ತೈ್ ಬಿು ನೂರು ರೂಪಾಯಿ ಕೆಜ ಕೇಜ ತಗೋ ಸುಮನೆ ನೂರು ರೂಪಾಯಿ ಕೊಟ್ಟ.
ಬಂದೆ ಆ ಅವಾಗ. ತಮ್ಮೂರಾಗ ನೂ ರೂಪಾಯಿ ಕೆಜಿ ಕೊಡ್ತಿದ್ ಬೇೇಕ ಒ ಎರಡ್ ಕೆಜಿ ತಮ್ಮ್ ಕೊಡ್ತಿದ್.
ಹ್ಮ್-
ನಮ್ಮರ ಒ್ೂ ರೂಪಾಯಿಕ ನಿಮ್ ಎರಡು ಕೆಜಿ ಹತ್ರ ಒಂದು ವರ್ ಆಗ್ಬಿಡ್ತತೆ ಹೌದಿಲ್ಲ.
ಯ ಎರಡು ಕೆಜಿ ಅನ್ ಮಾಡ್ಲಮ್ಮಿ ಒಂದ್ ಕೆಜಿ ತಂದ ಕೊಡ ಸಾಕು ನೋಡ.
ಇವಾಗಿಲ್ಲ ಮತ ಯಾವಾಗೇ ಇತ್ತು.
ಅವಾಗಿ ಇತ್ತು ಕಡಿಮೆ ಇತ್ತು ಅವಾಗ ನೂರ ಇಪ್ಪತ್ತು ರೂಪಾಯ ಕಗ. ಕೊಡ್ತಿದ್ದ ಕಾಲ್ ಕೆಜಿ ಅಂಗ ಕಾಣತಿದ್ ಒಂದ್ಸರಿ ನೂರು ರೂಪಾಯಿ ಕೆಜಿನ ಮಾರಿ ಅದೇ.
ಮತ್ ಹಂಗ ತಗೊಂಡ್ ಮನೆಗಿಟ್ಕೊಂಡಂಬಿಟ್ರ ಆಯತಮ್ಮ ಒಂದ್ಸರಿ.
್ಮ ಜಾಸ್ತಿ ಊದ ಮಾಡಕಲ್ಲೇನಲ್ಲಾ.
ಹಾ-
ನ ಸ್ವಲ್ಪ ಆಾಕ್ತೀನೆ ಅಷ್ಟೇ ಯದ್ರಕಣ. ಬಿಸಿಲಿ ಇತ್ತಲ್ಲ ಅವಾಗ ಜಾಸ್ತಿ. ಆಗ್ತಿದೆ ಹುಣ್ಚೆಣ್ಣ ಅದಕ್ಕ ಬೆಳಕ ತಡದಿಲ್ಲಂತ. ತೇಲಿ.
ಹ್ಮ್ ಹ್ಮ್-
ನೂರ ಅರವತ್ತೊಂದು ಅರ್ಧಕ್ಕೆ. ಏನ್ ಒಬ್ಲೆ ಅಡಿ ಹೋದ್ರವರು ಮುಂದಕ ನಾನಿ ಒಬ್ಬಳ್ಳಳತಿ ಆತ ಎಂತ. ಬಾ ಯೂರ್ ಸಾಕ್ಸ್ ಬಾ ಬಾಟಲ್ಲ.
ಯಾರ್ು ಬಾರತಲಾ.
ಬಾರ್ತೆ ನಿಮ ತರಕ್ಯ್ರಿ ಅಂತಳ.
ಹ್ಮ್ ಸುಮ್ನೆ ನಂಗೆ ಬಂದಿದ್ದನ್ ಮ.
ಹ್ಮ್ ಹ್ಮ್ ಹ್ಮ್ ಆಯ್ತಾ ಆತ್ ನಿಮಷ ನೋಡ್ರಿ.
ಬಂತ.
ಇಲ್ಲ ನ ಇಲ್ಲ.
ಹಾಗಿಲ್ಲ ಇನ್ನು ಒಂದ ಒಂದು್ ನಿಮಿಷ ಆಐತ ಇನ್ನ ಪೆಸಡೆಂಡ ಪೇಸ್ಟ್ ಐ್ತಾನ.
ಪನ್ ಪೇಸ್ಾ . ಪೆಪ್ಸದೆ ಎಂತ ಅಂತೇನಾ. ರೆಡ್ಡ ಬರ್ತಾಗ ಸುಮ್ಮನೆ.
ಎಪ್ಪತ್ತೈ .
ನೀನ್ ಒಬ್ಬಾಗ ಜಗ್ಿ ಶಾಪಂಗ್ ಮಾಡ್ತಿವಿಡ್.
ಇಲ್ಲ ಸ ಇನ್ನೂರು ರೂಪಾಯಿಕನಾ ಮತ್ತೆ ಹೇಳ್ಬೇಕಲ್ ಹೋಗಿ.
ಓ ಹಂಗ.
ಹ ಹಾ ಮತ್ತೆ ಪಳಲ್ಲಾ.
ಹ್ಮ್ ಹ್ಮ್-
ಪೇಸ್ಟ್ ತಗಂತ ನಂತಂತ ಹೇಳಿದನ ಮತ್ತೆ ಜಗಿ. ಂದ್ರೆ ಈಗ ಈಗ ದೊಡ್ಡ ತಗೊಂಡ.
ಹ್ಮ್ ಅಷ್ಟ ಬಿುಡಕ್ಕ.
ಮತ್ತೆ ಮತ್ತೆ. ಏನ್ ಮಾಡ್ಲವಾ.
ಕೊಟ್ಟಾಗ ಇರ್ಲಿ ಇರ್ಲಾರ್ದು ತಗ್ಂಬಿಡ್ಬೇಕು.
ಅಣ್ಣ ಹ್ಮ್ ಬ್ಯಾಳ.
ಹ್ಮ್್ಮ- ಹ್ಮ್-
ಫ್ರೈ ರೈಸ್ ಪೌಡರ್.
ಹ್ಮ್್ಮ- ಹಂಗಂತ ಅಲ್ಲ ಹಾ.
ತೊಂಬತ್ತೈರ.
ಅ ನ ಒಂದ ಸ್ವಲ್ಪತ್ತ. ತೊಂಬತ್ತೈದಣ.
ಎ ಸಿಂಗವಾಡಿ ಬ .
ಸರುತ್ತಲ್ಲ ಇಡ್ಲ ನಿಮ್ಗೆ ಕಾಯ ನೋಡು.
ಲ -
ಹ್ಮ- ಮಾಡ್ತಲ ಕಟ್ ಮಾಡ.